ಹ
ಹಲೋ ಹಲೋ
ಹಲೋ
ಹಾ ಮೇಡಮ್
ಹಲೋ ಕೇಳಿಸತಾ ಇದ್ದೇನಾ ಅಣ ಇದಾಗ ಕತಕ್ಕ
ಹಲೋ ಹಾಸ್ತಾ ಇದಐ್ದಿ ಮೇಡಮ್
ಹಾ ಕೆ ಮತ್ತೆ ಹೇಗೆ ಆಯ್ತು ಹೊರ್ಕಲ್ಲ ವರ್ಕ್ ಚೆನ್ನಾಗ ಆಯ್ತಾ ಹಾ ಹಾ ಎಲ್ಲಾ ದೇವ್ರ ದರ್ಶನ ಆಯ್ತು ಅದಕ್ಕದಲ್ಲೇ ಗೇಡ್ ಸರ್ವೆ ತುಂಬಾ ಇಷ್ಟ ಷ್ಟ ಆಯ್ತಾ ನಿಮ್ಗೆ
ಹಾ ಮೇಡಮ್ ವಿಷ ಆಯ್ತು ಹ
ಓಕೆ ಟೊಬ್ಯಾಕೊದ ಬಗ್ಗೆ ತುಂಬಾ ಅವರ್ನೆಸ್ ಕೊಟ್ರರು ಜನ್ರಿಗೆ
ಹಾ ಮೇಡಮ್
ಮತ್ತೆ ನಿಮ್ಗೂ ಕೂಡ ಅದ್ರ್ದಿಂದ ಹೆಲ್ಪ್ ಆಯ್ತಲ್ವಾ ಯಾವ ತರ ವರ್ಕ್ ಇರತ್ತೆ ಏನು ಎಂತ ಅಂತ ಅಂದ್ರೆ ಇದು ಟೊಬ್ಯಾಕೊ ಅಂದ್ರೆ ಅದ್ರದ್ದ ಏನೆಲ್ಲಾ ಇಫೆಕ್ಟ್ ಆಗುತ್ತೆ ಏನೆಲ್ಲಾ ತೊಂದರೆಗಳಾಗತ್ತೆ ತಂಬಾಕು ಗುಟಕಾ ಸ್ಟಾರು ಇದನ್ನ ತಿನ್ನೋದ್ರಿಂದ ಜನ್ರಿಗೆ ಏನನಾಗುತ್ತೆ ಆಮೇಲೆ ಅದು ವಾಸನೆ ತಗೊಳೋದ್ರಿಂದ ಕೂಡ ಜನ್ರಿಗೆ ಆಹ ತುಂಬಾ ಇದ ಇದೆ ಅಂದ್ರೆ ಈಗ ತಿನ್ನೋರ್ಕಿಂತ ವಾಸನೆ ತಗೊಂಡವಿಗೆ ಬಾಳ ಹೆಲ್ತ್ ಪ್ರಬ್ಲ ಆಗ
ಹಾ ಮೇಡಮ್
ಅದೆಲ್ಲಾ ಅವರ್ನೆಸ್ ಕೊಟ್ರಲ್ಲ ಜನ್ರಿಗೆಲ್ಲ
ಹಾ ಮೇಡಮ್ ಕೊಟ್ಟಿದ್ವಿ
ಕ ಹಾ ಮತ್ತೆ ಏನ ಅನಿಸ್ತು ಫಸ್ಟ್ ಟೈಮ್ ವರ್ಕ್ ಮಾಡಿದ್ರಲ್ಲಾ
ಹಾ ಮೇಡಮ್ ಫಸ್ಟ್ ಟೈಮ್ ಹೊಸ ವಿಷಯ ಕಲಿಕ್ ಸಿ
ಬೇರೆ ಬೇರೆ ಕಡೆ ಎಲ್ಲ ಹೋದ್ರಿ ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ರಿ
ಹಾ ಮೇಡಮ್
ಚೆನ್ನಾಗಿತ್ತ ಮನೆ ಕಡೆ ಎಲ್ಲಾ ಚೆನ್ನಾಗಿ ಹೇಳಿದ್ರ
ಹೌದುೌದು
ಮ ಮನೆಗೆಲ್ಲಾ ಹಂಚ್ಕೊಂಡ್ರ ಬಂದಿದ್ದೆ ಅಲ್ಲ
ಏ ಮೇಡ್ ಹಾ ಮೇಡ್
ಹೇಳ್ಕೊಂಡ್ರ ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ರಿ ಅದಿಕ್ ತಿಂಗಳದಲ್ಲಿ
ಹಾ ಹೇಳಿದ್ವಿ ಮೇಡಮ್
ತುಂಬಾ ಇಷ್ಟವಾದದ್ದ ದೇವಸ್ಥಾನ ಯಾವ್ದದು ಅದ್ರಲ್ಲಿ
ಎಲ್ಲಾ ಇಷ್ಟಾನ ಮೇಡಮ್
ಲ್ಲಾ ಇಷ್ಟನ ಆಯ್ತಾ ಓಕೆ ಕೆ ಚೆನ್ನಾಗಿತ್ತು ಅಂತು ಎಂತು ಮತ್ತೆ ಆಾವತರದ ಪ್ರೊಾಜೆಕ್ಟ್ ಬಂದ್ರೆ ಹೋಗ್ತೀರಿ
ಹಾ ಹೋಗ್ತೀವಿ ಮೇಡಮ್
ಹ್ಮ್ ಹ್ಮ್ ಹ್ಮ್
ನೀವು ಬಂದ್ರೆ ನಾವು ಹೋಗ್ ವಿ
ನಾವವು ಬಂದ್ರೆ ನೀವು ಹೋಗ್ತೀರಿ ಹಾ ಹಾ ಇಲ್ಲ ಆತರ ಬರ್ತಾ ಇರ್ತಾವ ಏ್ಣೆ ಪಿಚಸ್ನ ಅಂತ ರ ಪ್ರಾಜೆಕ್ಟ್ ಬರ್ತಾ ಇರ್ತವು ಹ್ಮ್ ಚೆನ್ನಾಗಿತ್ತು ವರ್ಕ್ ನಮ್ಗೂ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಜನರ ಜೊತೆಗೆ ಆಮೇಲೆ ತುಂಬಾ ಜನರು ತುಂಬಾ ಗೋಳನ್ ಹೇಳ್ಕೊಂಡ್ರು ಅವ್ರಿಗೆ ಆಗೊ ಹೆಲ್ತ್ ಬಗ್ಗೆ
ಹೌದು ಮೇಡಮ್
ಮತ್ತೆ ಏನು ವಿಶೇಷ ಮಾಡಿದ್ರಿ ಇವತ್ತು ಅಡಗೆ
ಏನಿಲ್ಲ ಮಾಮೂಲಿ ರೊಟ್ಟಿ
ರೊಟ್ಟಿ ಮಾಡಿದ್ರಿ ಹಾ ಹಾ ನಿಮ್ ಬ್ರದರ್ ಏನಂದ್ರೆ ಅವ ಮೀಟ್ ಆಗಿದ್ರಲ್ಲ ಹ್ಮ್
ಆವತ್ತ
ನಿಮ್ ಬ್ರದರು ಏನಂದ್ರು ಮೀಟ್ ಆಗಿದ್ರಲ್ಲಾ ವರ್ಕಿಗೆ ಮತ್ತ ಆ ತರ ಪ್ರೊಜೆಕ್ಟ್ ಕಳಸ್ಲಿಕ್ ಇಷ್ಟ ಇತೆಯ ಮತ್ತ ಅವ್ರಿಗೆ
ಹಾ ಇದೇ ಮೇಡಮ್
ಓಕೆ ಓಕೆ ಸರಿ ಸರಿ ಹಾ ಹಾ ಓಕೆ ಎಷ್ಟು ಎಷ್ಟು ಲ್ಲ ಡಿಸ್ಟಿಕ್ ಹೋದ್ರಿ ನೀವು
ನಾವು ಆ ಡಿಸ್ಟಿಕ್ ಹೋಗ್ಯವ ಅನ್ಸುತ್ತೆ ಮೇಡಮ್ ಪಷ್ಟ ರಾಯಚೂರು
ಹಾ ಹಾ ಹಾ
ಗರ
ಆ ರಾಯಚೂರ್ರಿಗೆ ಹೋದಾಗ ಮಂತ್ರಾಲಯಕ್ಕೆ ಹೋಗ್ ಬಂದ್ರ
ಇಲ್ಲ ಮೇಡಮ್
ಮಂತ್ರಾಲಯಕ್ಕೆ ಅವಕಾಶ ಸಿಗಲಿಲ್ಲ
ಹ ಮಂತ್ರಾಲಯಕ ಹೋಗಿಲ್ಲ ಮೇಡಂ ನಾವ್ ಇ ಕಡೆ ಊರಿ ಗೆ ಹೀಗೆ ಬಂದಿದಲ್ಲ ಮೇಡಮ್ ಎಕ್ಸಾಮ್ ಇದೆ ಅಂತ
ಹಾ ಹಾ ಹಾ ಮತ್ತೆ ಶ್ರುತಿ ಏನಂದಲು ನಿಮ್ ಜೊತೆಗೆ ಹ ಕೆಲ್ಸ ಮಾಡಿದಕ್ಕೆ ಖುಷಿ ಆಯ್ತಂತ
ಹಾ ಖುಷಿ ಆಗಿತ್ ನೋಡ್ರಿ
ಹ್ಮ ಹ್ಮ್ ಹ್ಮ್ ಓಕೆ ಆ ಥರ ನೋಡೋಣ ಮತ್ತೆ ಬೇರೆ ಪ್ರೊಜೆಕ್ಟ್ ಬಂದರೆೆ ಹೆಲ್ತ್ ಬಗ್ಗೆ ಆತ್ರ ವಿದ್ರೆ ಮತ್ತೆ ಹೋಗೋಣ
ಹಾ ಮೇಡಮ್
ಹ್ಮ್ಮ್ ಸರಿ ಸರಿ ಮತ್ತೆ ಮಳೆ ಹೆಗಿದೆ ನಿಮ್ಮುರ ಕಡೆ
ಇಲ್ಲ ಮೇಡಮ್ ನಿಮ್ ಕಡೆ
ಇಲ್ಲೂ ಇಲ್ಲಮ್ಮ ಮಳೆನೇ ಇಲ್ಲ ಇಲ್ಲಿ ಸ ಸರಿ ಹಂಗಾದ್ರೆ ಎಕ್ಪೀರಿಯನ್ಸ್ ಆಯ್ತು
ಹಾಂ ಮೇಡಮ್
ಆದ್ರು ಸ್ಪಲ್ಪ ಬದಲಾವಣೆ ಆಯ್ತಾ ವರ್ಕಿಂದ
ಹಾ ಬದ್ಲಾವಣೆ ಆಯ್ತು ಮೇಡಮ್
ಅಂದ್ರೆ ತುಂಬಾ ಕುಟುಂಬಗಳಿಗೆಲ್ಲಾ ಹೋಗಿರ ತಿವಿ ಅಲ್ಲೆಲ್ಲ ಭೇಟಿ ಆಗಿರ್ತೀವಿ ಅದು ಕೂಡ ನಮ್ಮ್ ಜೀವನ್ ಒಂದ ಅಳವಡಿಕೆ ಆಗತಲ್ಲ
ಹಾ ಮೇಡಮ್